ಹಲೋ
ಹ್ಮ ಅಲೋ
ಮನವಣ್ಣ ಅವ್ರೇ ಏನ್ ಮಾಡ್ತಾ ಇದ್ದೀರಾ.
ಏನ್ ಐಶು ನನ್ನ ಕಾಲ್ ಮಾಡ್ತ ಇಲ್ಲ.
ಯೋ ಮರ್ತೋಯ್ತು ಮನೋಣ್ಣ. ಇಲ್ಲಾಂದ್ರೆ ಮಾಡ್ತಾ ಇದ್ದೆ ನಿಜವಾಗ್ಲು
ನಾ ಅರದುವ ಚಲ ಕೆಲ್ಸಗಳು ಬಂದು ಅವು ಇವು ಅಂತ ನಾನು ಸುಮ್ನೆ ಬ್ಯುಸಿ ಆಗೋದೆ.
ಹಾ.
ಈ ನನಗೂವೆ ಮರತಡಂಬತ ಸಿನ ಮಾಡ ಅದಕ್ಕೆ ಇವಾಗಾ ಹ ಮರ್ದ ಭ ಬರ ಆಯ್ತ ಅಯ ಮ ಫೋನ್ ಮಾಡ್ತ ನಮ್ದು ಫೋನ್ ಮಾಡ್ಲಿಲ್ಲವಲ ಯಾಕೆ
ಹ್ಮ್. ಹೋಲಿ ಬಿಡಿ ಆಯ್ತು ನಿಮ್ದು
ಹ್ಮ ನಾನುರು ಚಾಟಿ ಕುಡತ ಆಯ ಹಂಡಿ ಆಲುಮ್ಮ
ಹಾಲ್ ಕುಡ್ದ್ ವೈಟ್ ಆಗಕ್ಕ
ಹ್ಮ್ ಕೆಳ್ಳದಾಗಿ ಕೆಳ್ಳದ ಹಾಗಿ ಯಾರು ಮೆಚ್ಚಿಸ್ಬೇಕುಯಸು
ನೀವ್ ಬೆಳ್ಳಗ್ಗೆ ಇದ್ದೀರಪ್ಪಾ ಕೈ ಕಾಲ್ ಮಾತ್ರ ಕಪ್ಪಷ್ಟೆ
ಪಟ್ರಾಂತ ಒ ಬನಾ ಹ ಹಾಗು ಚೆನ್ನಾಗಿರದ
ಅದು ನಿಜನೇ ಬಿಡಿ ನೀವು್ ನೀವ್ ಚೆನ್ನಾಗೂ ಇದ್ದೀರಾ ಬಿಡಿ ಯಾಕಂದ್ರೆ ಕೈಕಾಲ್ ಮಾತ್ರ ಕಪ್ಪ ಆಗ್ಬಿಟ್ಟು ಇದೆ ಮುಖಾಮತ್ರ ಬೆಳ್ಳಗೆ ಇದೆ
ಏನು ನ ಆಡ್ಕೋತರೋ ರೀತಿನ ಇಲ್ಲ ಏನಾರ ಹೊಳ್ಕರ ರೀತಿ
ಹೊಗ್ಲತಿರೋ ರೀತಿ ಹೊಗ್ಲತಿರೋ ರೀತಿ ನಿಮಗೆ
ಸ
ಇಲ್ಲ ಇಲ್ಲ ಆ ಆ ತರ ನಾವ್ ನಿಮ್ನ್ ನಡ್ಕೊಳಕ್ ಆಗುತ್ತಾ ಕಾಲೇಜ ಅಲ್ಲಿ ಎಷ್ಟ್ ಜನ ಫ್ಯಾನ್ಸ್ ಆಗಿಲ್ಲ ನಿಮ್ಗೆ ಅಭಿಮಾನಿಗಳಾರೆ ಕಾಲೇಜ ಅಲ್ಲಿ ಬೇರೆ
ಅ ಅ ಮಾಿಗಳು
ಅಯ್ಯೋ ನಾವು ನೋಡ್ಬಿಟ್ಟಿ ಮನ ಅಣ್ಣ ನಿಮಗ್ ಫೋನ್ ಮಾಡ್ತಾರಾ ಅಂತಾನೂ ಕೇಳ್ತಾರೆ ಹೌದು ಅಂದ್ರೆ ಅ ನಂಬಿಕೆ ಮಾಡಲ್ವಲ್ಲ ಅವರು ಅಂತಾರೆ ಗೊತ್ತಾ
ಚಲ ಬಂತಾ ಹ ಬರ ಸವಾಲ ಹ ಅಮ್ಮ ಹೇಗಿದ್ದಾರೆ ನಿಮ್ಮ ತಮ್ಮಾಜಿ ಅವ್ರ್ದು ಅದೇ ಏನಪ್ಪಾ ಮೊಬೈಲ್ ಕೇಳ್ತದ್ರಲ್ಲ ಹಾ ಅದೇನ್ ಕತೆ ಏನಾಯ್ತು ನಾನು ಒಂದಲ್ಲಿ ಫೋನ್ ಮಾಡ್ತೀರ ಮಾಡ್ ಕ್ರಾಂತಿ ೊಂಡ ಮಾಡ್ಲಲ್ವಾ
ಹಾ
ನಾನು ಕೇಳಿದ್ದೆ ಅದೇ ಹಯ್ದೆ ಅವ್ರತ್ರವಾ
ಹಾ
ಯಫ ನೇನ ಸಾ ಕೆಣಸಿ ಜನ ಸಕತರ ಅಂತ ಕೇಳಿದ್ರು ಹೇ ಸಾ ಕೋ ಮ ಮಾತಾ
ಐಫೋನ್ ಎಷ್ಟಕ್ ಸಿಗುತ್ತೆ
ಇಲ್ಲ ಮೂವತ್ತು ಮೂವತ್ತು ಸಾವಿರ
ಮೂವತ್ ಮೂವತ್ತೈದ್ ಸಾವಿರಾನ ಅವರು ಏನ್ ಮಾಡಿದಿದ್ದಾರೆ ಗೊತ್ತಾ ಅವ್ರ ನಿೆನ್ನೆ ರಾತ್ರಿ ಏನ್ ಮಾಡಿದರೆ ಒಂದು ಸರ್ಪ್ರೈಸಿಂಗ್ ವಿಷಯ ಇದೆ ನಿನ್ನೆ ರಾತ್ರಿ ತ್ರಿ ನಮ್ಮ ನೆಂಟರು ಇದ್ದಾರೆ ಅಂದ್ರೆ ನಮ್ಕ ಕ್ಯಾಸ್ಟ್ ಅವರು ಅವ್ರತ್ರ ಹೋಗ್ಬಿಟ್ಟು ಅವರ ಹೆಸರಲ್ಲಿ ಫೋನ್ ತಗಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ
ಓ ಹಾಗೆ
ಹಾ ಲೋನ್ಲ್ಲಿ ತಗಸ್ಕೊಂಡ್ಬಿಟ್ಟಿದ್ದಾರೆ ಏಳ್ ಸಾವಿರ ಡೆಪಾಸಿಟ್ ಮಾಡಿ
ಹಾ
ಆ ಇನ್ನ ಎಷ್ಟೋ ಹದ್ನೈದು ಸಾವಿರ ರೂಪಾಯಿ ಫೋನು ಲೋನ್ ಎಲ್ಲಾ ಸೇರಿ ಎಂಟು ತಿಂಗ್ಳಿಗೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಆಗುತ್ತಂತೆ
ಸೊ ನ ಬಕ್ರ ಬರಲ್ಲ ಯಾವ ತಿಂಗಗೆ
ಅಯ್ಯೋ ನಾವ್ ಏನಂತ ಹೇಳದ ನಮ್ಮ್ ಮಾತ್ ಕೇಳಿದ್ರೆ ಏನಾದ್ರು ಹೇಳ್ಬೋದು
ನಾನೇ ಗೊತ್ತು ನಾ್ ಗೊತ್ತಿರೋ ಹತ್ರನು ಇನ್ನು ಕಡಿಮೆಾಗೆ ಮಾಡ್ಸ್ಕ ಕೊಡ್ತದ್ನಿನ ಮತ್ತೆ
ತ ಲೋನು ನಾವವು ನಮ್ಮೆ ಲೋನ್ ತೊಗೊಟ್ಟಿಲ್ಲ ಅವ್ರು ಅದೇ ತಗೊಟ್ಟಿದಾರಲ್ಲ ಫೋನ್
ಅಲ್ಲಾ ನಾನ್ ಹೇಳ್ತಾರದು ಇದು ಏನಪ್ಪಾ ಮುಂಗಡ ಅಮೌಂಟ್ ಎಷ್ಟ ಹಾತಿದ್ರಂತ
ಏಳ್ ಸಾವಿರ
ಏಳ್ ಸಾವಿರ ಹಾಕಿ ಆಹ ಅದು ಮೊಬೈಲ್ ನ ನಿಖರವಾದ ಬೆಲೆ ಅದ್ರಲ್ಲ ಇವಳ ಎಷ್ಟ ಮಾಡಿದ್ರೆ ಎಷ್ಟ ಆಗುತ್ತೆ
ಹನ್ನ ಒಂದಾಯ ಎಷ್ಟು ಇನ್ನೊಂದು ಆರ್ ಸಾವಿರ ಏಳ್ ಸಾವಿರ ಕಟ್ಬೇಕಾಗುತ್ತೆ
ಹ ಮತ್ ಅದಕ್ಕೆಕ್ಕೆ ಇಪ್ಪತ್ತೊಂದ್ ಸಾವಿರ ಆಯ್ತು
ಅಯ್ಯೋ ನಮಗ್ ಗೊತ್ತಿಲ್ಲ ಲೋನ್ ಎಲ್ಲ ಸೇರಿ ಅಂತೆ ತಿಂಗಳ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಲೋನ್ ಅಂತೆ ಹಾ
ಸಾವಿರದ ಏಳ್ನೂರ ಐವತ್ತು ರಪಾಯಿ ನೋನು ಅಲ್ಲ ಎಷ್ಟು ಎಷ್ಟು ಮಾಸಗಳ ಎಷ್ಟು ಮಾಸಗಳಿಗೆ ಎಂಟು ತಿಂ ಹ ಹ್ಮ
ಆರ್ ತಿಂಗ್ಳಗೂ ಹಾಕೊಡ್ತಿವಿ ಅಂತ ಅವ್ರಂತೆ
ಅಲ್ಲ ನಾನ್ ಹೇಳೋದು ಏನ್ ಗೊತ್ತಾ
ಹಾ
ಅದು ಯಾವ ಒಂದು ಲೋನ್ ಆಪ್ ಮೇಲ್ ತಗೊಂಡ ವ್ರೆ ಕೇಳೋದಲ್ವಾ ಪಜಾಜ ಎಲ್ಲಾ ಹೆಚ್ ಬಿ ಡಿನ
ಬಜಾಜಾಜ್
ಬಜಾಜ್ ಅಲ್ಲಿ ಮತ್ತೆ ನಾನ್ ಕಡಿಮೆಗೆ ಹಾಕಿಸತೇದನಲ್ಲ ಇವರು ಜಾಸ್ತಿ ಕಟ್ಟದೇ ಬೇಕಾಗಿರ್ಲಿಲ್ಲ ಜೀರೋ ಡೌನ್ ಪೇಮೆಂಟ್ ಎಲ್ಲ ಮಾಡಿಸ್ತೇದನಲ್ಲ ನಾನು
ಅಯ್ಯೋ ನಮಗ್ ಗೊತ್ತಿಲ್ಲ ನಾವ್ ಯಾರು ಲೋನ್ ತೊೋಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಲ್ಲೋನ್ ತಗುಸ್ಕೊ ಬೊಂಡಿದ್ದಾರೆ ವಿ ಒ ವೈಲೆವೆನ್
ಯಾವ್ದ ಓಲ್ಡ್ ವರ್ಷನೇ ಒಯಿರ ಹಂಗಿದಿದ್ದಾರೆ
ಹಾ ಓಲ್ಡ್ ವಷ ನೀ ವೈಲ್ಲವೆನು
ಹ್ಮ್ ಏನಪ್ಪಾ ತಿಳುವಳಿಕೆ ವ್ಯಕ್ತಿಗುಲಾಗ್ಬೇಕು
ಹೌದು ಇಗ್ ನಮ್ ನಮ್ ತಮ್ಮಂಗೆ ಸ್ವಲ್ಪ ತಿಳುವಳಿಕೆ ಇಲ್ಲ ಬಿಡಿ ಆತ್ರ ಜಾಸ್ತಿ ಆತ್ರದಿಂದ ಏನೇನೋ ಮಾಡ್ಕೊಂಡಿದ್ದಾರೆ ಅವರಿಗೆ ತುಂಬಾ ಆಥರ ಇದೆ ಲೈಫ್ ಅಲ್ಲಿ
ಸೊ ಈಗ ಏನ್ ಮಾಡ್ತ ಈಗ ಏನ್ ಮಾಡ್ತಾರದು
ಈಗ ಪಿ ಯುಸಿ ಓದ್ತಾ ಇದ್ದಾರೆ
ಓ ಬಾ ವತ ಹೇಳದ್ರಿ ಅಷ್ಟೇ ಅವದಯತು
ಅಯ್ಯೋ ಅವ್ರ ಪಿ ಯು ಸಿ ಪಾಸ್ ಆಯ್ತಾರೋ ಇ ಅದೇ ಡೌಟ್ ಅಲ್ಲಿ ಇದೆ ಬಿಡಿ ನಮ್ಗೆ ಏನ್ ಹೇಳ್ತೀರಾ
ಈಗ ದ್ವಿತೀಯ ಪಿ ಯು ಸಿ
ಮೊದಲನೇ ಪಿ ಯು ಸಿ
ಅದ ಅದೇನ್ ತಲೆಬಸಿ ಎಲ್ಲ ಬಿಡಿ ಆರಾಮಾಗೆ ಪಾಸ್ ಮಾಡ್ತಾರೆ
ತಲೆ ಬಿಸಿ ಅನ್ನೋದು ಬರ್ತಾ ಇಲ್ಲ ನಮ್ಗ್ ತಲೆಗೆ ಕಾಲೇಜ್ ಗೆ ಹೋಗ್ತಿಲ್ವಲ್ಲ ಡೈಲಿ ಪ್ರತಿ ದಿನ ಕಾಲೇಜಿಗಾರ ಹೋಗ್ಬೇಕು ಓ ಇವ್ರ್ ಅದೇ ಮಾಡ್ತಾ ಇಲ್ವಲ್ಲ ಇಷ್ಟ್ ದಿನ ಅವ್ರ ತಲಲಿ ಫೋನ್ ತಕೊಡೋವರ್ಗೂ ಹೋಗಲ್ಲ ಅನ್ನೋದ್ ಬಂದಿತ್ತು ಹಾ ಈ ಇವಾಗ ಫೋನ್ ತಗೊಂಡಾಯ್ತು ಇವತ್ತಿಂದನಾರು ಹೋಯ್ತಾರಾ ಅಂತ ನೋಡಿದ್ರೆ ಇವತ್ತು ಹೋಗಿಲ್ಲ ಅವ್ರ ತಲಲಿ ಬೇರೆನೆೇ ದೆ ನಾವು ಕಾಲೇಜಿಗೆ ಸೇರ್ಕೊಳ್ಳಲ್ಲ ಅಂತ ಹೇಳಿದ್ರು ಅದ ಯಾವವುದೋ ಐ ಏನ್ ಮಾಡ್ತೀನಿ ಅಂತ ಅಂದ್ರು ಎ
ಹ್ಮ್ ಈ ತರ ಪರಿಸ್ಥಿತಿ ಐತೆ
ಅದು ನಿಜಾನೇ ಮತ್ತೆ ನೀವ್ ಊಟ ಏನ್ ಮಾಡಿದ್ರಿ
ಹಾ ಓಟಾ
ಹ್ಮ್
ಊಟ ಸದ್ಯಕ್ಕೆ ಇವತ್ತ ಏನ್ ಮದೆ ಅನ್ನ ಸಾಂಬಾರ್ ತರ್ಲಿಲ್ಲ ಮನೆಯಿಂದವಾ
ಹಾ
ಹಾ ನನಗೆ ಕೆಲ್ಸಗಳಿದ್ದು ಸ್ವಲ್ಪ
ಹ್ಮ
ತುಂಬಾ ಅಂದ್ರೆ ಸ್ವಲ್ಪ ಅನ್ನದ್ಕಿಂತಲ್ವೇ ತುಂಬಾ ಅಂದ್ರೆ ತುಂಬಾ ಹಾ
ಕೆಲ್ಸ ಇತೋ
ಬಿಜಿ ಆಗಿದ್ದೆ ಹೌದು ಬಿಜಿ ಆಗಿದ್ದೆ ಆಮೇಲೆ ಏನಾಯ್ತು ಎರಡೂವರೆ ಮೂರ್ ಗಂಟೆ ಕೊಟ್ಟ ಸಮಯ
ಹಾ
ಆ ಟೈಮ್ ಅಲ್ಲಿ ಹೋಗ್ತಿಂದೆ ಈಗ ಸದ್ಯಕ್ಕೆ ಏನ್ ಆಗ್ತಿದೆ ಹೊಟ್ಟೆ ಒಗ ಇ ಎಲ್ಲಾ ಒಪರಾನ ಉರಿ
ಓ ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ನೀವೆಲ್ಲಾದ್ರೂಡ ಡಾಕ್ಟರ್ ಹತ್ರ ತೋರ್ಸ್ಕೊ ವೈದ್ಯ ಕ್ಕಿ ಅವ್ರತ್ರ ತೋಸ್ಕೋಬೇಕಿತ್ತು
ನಾವು ದವಾಖಾನೆಗೆ ಹೋಗಕ್ಕೆ ಇಷ್ಟ ಪಡಲ್ಲ
ಏ ವೈದರ ಹತ್ರ ಹೋಗಿ ತಪಾಸಣೆ ಮಾಡಸ್ಕೊಬೇಕಲ್ವಾ ನೀವು
ಅ ಬೇಡ ಸದ್ಯಕ್ಕೆ ಅವ್ರತ್ರ ನಾವ್ ಮಾಡ್ಸ್ಕನೋದು ಒಂದೇ ಸದ್ಯಕ್ಕೆ ಅವ್ರ ಹೋಗಿ ನಮಗೆ ಇಲ್ದಿರೋದೆಲ್ಲ ಒಂದೊಂದು ಅಹ ಮಾತ್ ಹೇಳಿ ಹೇಳಿ ಹೇಳಿ ಇಲ್ಲ ನನಗ್ ಬರ್ದರೋನ್ನೆಲ್ಲ ಬರಸಂಗ ಮಾಡ್ತಾರೆ ಇದೇ ನಿಮ್ಮ ಆ ಚಂದ್ರಪಟ್ಟಣದಲ್ಲಿ ಒಬ್ರು ಕೇಳರಿದ್ದಾರೆ ಯಾರು ನಾಗೇಶ್ ಶಾಸಕ ಪೇಟಲ್ಲರು ಇದ್ದಾರೆ
ಹಾ ಹೇಳ್ಬೇಡಿ ಹೇಳ್ಬೇಡಿ ಹೇಳಿ
ಅದರಿಂದವಾ ಹಾ ಹೌರು
ಅವ ಹಾಸ್ಪಿಟಲ್ಲ್ಲಿ ಚೆನ್ನಾಗ್ ನೋಡ್ತಾರಾ
ಭಾರಿ ಅಚ್ಚಕಟ್ಟ ನೋಡ್ತಾರೆ
ಹೌದಾ ಮತ್ತ ಅಲ್ಲೆ ತೋರ್ಸದಲ್ವಾ
ಯಾಕಂದ್ರೆ ಹೋಗಿದ್ದೆ ಒಂದ್ಸತಿ ಹೇಳಿದ್ರು
ಹಾ ಹೆಸ್ರಲ್ಲ ಹೇಳಕ್ ಹೋಗ್ಬೇಡಿ
ಹಾ
ಹೇಳಿ
ಅದ್ರಿಂದವ ನಮಗೆ ಸರಿ ಬರಲ್ಲ ಈಗ ಹೊರಗಡೆ ಎಲ್ಲ ತೋರ್ಸಾಕ್ ಆಗಲ್ಲ ಪ್ರತಿಕ್ ಅವ್ರತ್ರ ಸೋತ್ಸೋಣ ಅಂತ ಅಂದ್ರೆ ಸ್ವಲ್ಪ ಕಷ್ಟದಕ್ಕರ ಯಾಕೆಂತಂದ್ರೆ ನನಗ ಇಲ್ಲೇ ಟೈಮ್ ಆಗಿರತ್ತ
ಓ ಅದು ಬಿಡಿ ಕಾಲೇಜಲ್ಲ ಅಂತ ತುಂಬಾ ಟೈಮ್ ಆಗಿರುತ್ತೆ ಏನ್ ಕಾಲೇಜಲ್ಲಿ ಯಾವ್ದ್ ಯಾವ್ದೇ ರೀತಿ ಫಂಕ್ಷನ್ ಮಾಡ್ತಾ ಇಲ್ವಾ
ಈಗ ಪರೀಕ್ಷಾ ವೇಳೆಯಲ್ಲಿ ಯಾವುದೇ ರೀತಿ ಸಮಾರೋಪ ಸಮಾರಂಭಗಳು ನಡೆ
ಅಲ್ಲ ಅಲ್ಲ ಕಾಲೇಜ್ ಡೇ ಅಂತ ಒಂದ್ ಮಾಡಿದ್ರಲ್ಲ ಅದ್ ಮುಗಿ ತಾ ಲಾಸ್ ಮಾಡ್ತಾರಲ್ಲ ಮಾಡುದ್ರ ನೀವೊಂದ್ ಮಾತ್ ಒಂದ್ ಮಾತು ಕರಿ ಲ್ಲ ನೀವು
ಮುಕ್ತಾಯದ ಸಮಯದಲ್ಲಿ ನಿಮ್ದ ಮುಗಿದುವದ್ಮೇಲೆ ಅದರ ಅವಶ್ಯಕತೆ ನಿಮಗಿಲ್ಲ ಅಂತ ನಾನ ಅನ್ಕೊಂಡೆನಿ
ಬಿಡಿ ಆಯ್ತು ಆಯ್ತು ಬಿಡಿ ಅವಮಾನ ಮಾಡ್ಬಿಡಿ
ಹ್ಮ್ ಏಕೆಂದ್ರೆ ಹ ಹೌದ ಹೌದ ಹೌದು ಸತ್ಯ
ಆಯ್ತು ಬಿಡಿ ಇದು ನೇರಳ ಹಣ್ಣ ಬಿಟ್ಟಿಲ್ವಾ ಕಾಲೇಜಲ್ಲಿ
ತುಂಬಾ ಬಿಡ್ತಾರೆ ತುಂಬಾ ಜನ ತಗೊಂಡ ಹೋಗ ರ
ಕಿತ್ತಿ ಕಿತ್ತಿ ಸ್ನ್ಯಾಪ್ ಆಕ್ತಿರ್ತಾರೆ ಕವರ್ ಕವರ ಗಟ್ಲೆ ಅಯ್ಯೋ ಕವರ್ ಕವರ್ಗಟ್ಲೆ ಸ್ನಾಪ್ ಆಗ್ತಿರ್ತಾರಪ್ಪಾ ಕಾಲೇಜ್ ಕಡೆಯಿಂದ ಅದಕ್ಕೆ ಕೇಳ್ದ
ಆಯ್ ಹ ಆಯ್ು
ನಮ್ಗೆ ಹೊಟ್ಟೆ ಉರಿತಾ ಇದೆ ಬೆಂಕಿ ಆಗ್ತಿದೆ ಹೊಟ್ಟೆ ಉರಿಲಿ
ಯಾಚೋ ಆತರ ಯ
ನಾವ್ ತಿನ್ಬೇಕಾಗಿದ್ನ ಬೇರವ್ರು ತಿನ್ಸಿದಾರಲ್ಲ ಅಂತ ಅಷ್ಟೆ ಬೇರೆ ಏನಿಲ್ಲ
ಹಾಗೆ
ಹ್ಮ್ ಹೌದು ಹೌದು
ಎರ್ಲಿ ಒಟ್ಟಿಗೆ ಹಾತಿ
ಹಾ ಮತ್ತೆ ಇನ್ನೇನ್ ಹೇಳಿ ಮಾಡ್ತೀವಿ
ಆಯ್ತು ಮಾಡಿ ನಾನು ಮುಂಚೂರು ಈಗ ಕೆಲ್ಸ ಇದೆ